ಹಲೋ ಹಾ ಕೇಳಿಸ್ತಾ ಇದೇ ನೀಮ್ ಕೇಳಿಸತಿದ್ಯಾ.
ಹಾ ಕೇಳಿಸತಾ ಇದ್ದೆ ಏನ್ ಮಾಡ್ತಾ ಇದ್ದೀರಿ.
ನಾವು
ಇ ಹ್ಮ್ ನಮ್ದು ಊಟ ಏನಿಲ್ಲ ನಾವು ಸುಮ್ನೆ ಕುೂತ್ಕೊಂಡಿದ್ದೀವಿ ನೋಡಿ ಇನ್ನುೂ ಊಟ ಇನ್ನ ಮಾಡಿ ಎಲ್ಲಾ ಮಾಡ್ಬೇಕು.
ಹಾಂ ಹಾಂ ಏಕೆ ಇನ್ನೂ ಟೈಮ ಆಗಲ್ವಾ
ಇಲ್ಲ ಮಲ್ಕೊಂಡಿದ್ದೆ ಇಗಿದ್ದೆ ಮಾಡ್ಬೇಕು. ಹ್ಮ್ ತವು
ನಾವು ಕುತ್ಕೊಂಡಿದ್ವಿ ಸುಮ್ದೆ.
ಹ್ಮ್
ಹಾ
ಊಟ ಮಾಡಿಲ್ವಾ
ಹಾ ಇನ್ನೂ ಇಲ್ಲ ಊಟ ಮಾಡಿಲ್ಲ ಇನ್ನ ಅಡಗೆ ಮಾಡ್
ಹ್ಮ್ ಹ್ಮ್ ಏನ್ ಮಾಡ್ತ
ಆದ್ಮೇಲೆ ಹಾ ಅನ್ನ ಸಾರ್ ಏನಾರ ಮಾಡ್ತಿದಿದ್ದಾರೆ.
ಹ್ಮ್
ಅದಾದ್ಮೇಲೆ
ಹ್ಮ್ ಯಾರ ಅಮ್ಮನ ಮಾಡದು
ಹಾ ಮನೆ ಮಾಡೋದು
ಹ್ಮ್ ತಾವು
ನಾವು ನಾವು ಏನು ಮಾಡಲ್ಲ
ಹಾ
ನಾವ ಸುಮ್ನೆ ಕುತ್ಕೊಂಡಿರ್ತೀರಿ ಅಡ್ಗೆ ಆದ್ಮೇಲೆ ಕರೀತಾರೆ. ಊಟ ತಿನೋದ ಹ್ಞ
ಮತ್ತೆ ಹೊರಗಡೆ ಏನ್ ಹೋಗಿಲ್ವಾ
ಹೊರಗಡೆ ಇಲ್ಲ ಇವಾಗ ಸ್ನೇಹಿತರು ಕರಿತಾರೆ.
ಹ್ಮ್.
ಅಂದ್ರೆ ನಾನೇ ಕರೆ ಮಾಡ್ತೀನಿ ಅವ್ರ್ಗೆ ಮಾಡದ್ಮೇಲೆ ಎಲ್ಲಾ ಒಂದೇ ಒಂದ್ ಸಲ ಬರ್ತ್. ಬರ್ತರೆ ಮತ್ ಮಾತಾಡಿ. ಆಮೇಲೆ ಒಂದ್ ಸೊಲ್ಪತ್ ಆದ್ಮೇಲೆ ಹೋಗ್ತಿರಿ ಒಂದ್ ಸಾಯಂಕಾಲ ಹಂಗೆ. ಮತ್ತೆ ಹೋಗಿ ಮನೆಗ್ ಬಂದು. ಅದು ಕಾಫಿ ಏನಾದ್ರು ಕುಡ್ದು. ತಿನ್ಬಿಟ್ಟು ಮತ್ತೆ ಹೋಗ್ತಿರಿ ಸೇಯಿಂಕಾಲ ಒಂದು ಏಳುವರೆ ಹಂಗೆ.
ಹ್ಮ್.
ಇನ್ ಹೋದ್ರೆ ಒಂಬತ್ತುವರೆ. ಹಂಗೆ ಮನೆಗ್ ಬತೀರಿ ಬಂದು ಊಟ ಮಾಡಿ. ಒಂದ್ ಸ್ವಲ್ಪವತ್ ಫೋನ್ ನೋಡಿ ಮಾಲ್ಗದು ಅಷ್ಟೇ.
ಹ್ಮ್ ಹ್ಮ್ ಹ್ಮ್ ದಿನಲು ಹೋಗ್ತೀರಾ ಏನ್ ಇವತ್ತಷ್ಟೇನ.
ಇಲ್ ಇಲ್ಲ ದಿನಾ ಹೋಗ್ತೀರಿ.
ಹ್ಮ್ ದಿನ ಸಯಿಂಕಾಲ ಹೊರ್ಗಡೆ ಹೋಗ್ತೀರಾ ಅಂತ್ ಆಯ್ತು ಗೆಳಿಯರ್ ಜೊತಿ.
ಹಾ ದಿನ ಇದ್ದೇರಿತ್ಯಾಗಿ ಎಲ್ಲಾದ್ರೂ ಹೋಗಿದ್ರೆ ಮಾತ್ರ. ಹೋಗಲ್ಲ ಅಷ್ಟೇ ಇಲ್ಲಂದ್ರೆ ದಿನ. ಹ ಇಲ್ಲಾಂದ್ರೆ ಅವರ್ ಎಲ್ಲಾದ್ರೂ ಕಾಲೇಜು ಇನ್ನ ಮುಗಿಸಕೊಂಡ್ ಇನ್ನ ಅಲ್. ಇಲ್ಲ ಅಲ್ ತಡ ಆದ್ರೆ ಬರದು.
ಹ್ಮ್.
ಹ ಅವಾಗ್ ಒಂದ್ ಸ್ವಲ್ಪ ಸಿಗಲ್ಲ ಇಲ್ಲಾಂದ್ರೆ ದಿನ ಸಿಗ್ತ ಇರ್ತೀರಿ. ಹಾ ಎಲ್ಲ ಶಾಲೆಯಿಂದಾನೂ. ಇದೇ ಹುಡುಗುರ್ದೆ.
ಏನು.
ಶಾಲೆಯಿಂದಾನೂ ಜೊತೆಗೆ ಇದ್ದೀರಿ ಚಿಕ್ ವಯಸ್ಸಿಂದ ಅಂದ್ರೆ. ಹಾ ಒನ್ನೆ ಕ್ಲಾಸಿಂದ.
ಹ್ಮ್ಮ್.
ಹಾ.
ಇವಾಗ್ ಕೂಡ ಜೊತೆಲ್ ಇದ್ದೀರಾ ಎಲ್ಲಾರೂ.
ಹಾ ಇವಾಗ್ಲುೂ ಜೊತೆಗ್ ಇದ್ದೀರ್ ಎಲ್ಲಾರುನು.
ಹ್ಮ್ ಏನ್ ಓತ್ತ ಇದ್ದೀರಾ ಅಂದಾಗೆ ತಾವು.
ನಾವು ಇವಾಗ ಡಿಗ್ರಿ ಮುಗ್ಸಿದಿರಿ.
ಹ್ಮ್. ನಾವು ಇವಾಗ ಡಿಗ್ರಿ ಇವಾಗ್ ತಾನೆ ಸ್ಟಾರ್ಟ್ ಆಯ್ತು ಮೊದಲ್ನೇ ವರ್ಷ.
. ಹಾ.
ಹ್ಮ್ ಇಂಜಿನಿಯರಿಂಗ್ ಓತ್ತ ಇರೋದು.
ಹಾ. ಹಾ ಹಾ ಹ ನಾವು ಡಿಗ್ರಿ ಬಿ ಬಿ ಎ ಮಾಡ್ತಿದ್ರಿ.
ಹ್ಮ್ ಹ್ಮ್ ಅಂದ್ರೆ ಕೆಲ್ಸ ಏನ್ ಸಿಗುತ್ತೆ ಅದ್ರಲ್ಲಿ. ಬಿ ಬಿ ಎ ಅಂದ್ರೆ.
ಬಿ ಬಿ ಎ ಅಂದ್ರೆ ಮ್ಯಾನೇಜ್ಮೆಂಟ್ ಕೋರ್ಸ್ ಅದು ಇವಾಗ ಆಫೀಸಲ್ಲಿ ಮ್ಯಾನೇಜರು.
ಹಾ ಹಾ.
ಹಾ ಅತರ ಕೆಲ್ಸ ಮಾಡ್ಬೋದು.
ಹ್ಮ್.
ಹಾ ಮತ್ತೆ ಮಾರ್ಕೆಟಿಂಗ್. ಅಂದಾಜು ನಾವು ಬರೀ. ಬಿ ಬಿ ಎ ಮಾಡಿದ್ರೆ ಒಂದು ಇಪ್ಪತ್ ಸಾವ್ರ ಇಪ್ಪತೈದ್ ಸಾವ್ರ. ಇವಾಗ ಹೊಸ್ದಾಗ್ ಸೇರ್ಕೊಂಡ್ರೆ.
ಹ್ಮ್.
ಎಮ್ ಬಿ ಎ ಎಲ್ಲ ಮಾಡ್ಕೊಂಡು ಸೇರುದ್ರೆ ಅವಾಗ ಒಂದು ಐವತ್. ಚಾರ ಮೇಲೆ
ಓಹೋ ಹಂಗೆ
ಹ್ಮಞೂ
ಹ್ಮ್ ಚೆನ್ನಾಗ್ ಸ್ಯಾಲರಿ ಬರುತ್ತೆ ಅಂತ ಆಯ್ತು
ಹ ಅವಾಗ ಚಲ್ಟಿ ಬರುತ್ತೆ ಇವಾಗ ಬರಲ್ಲ ನಮ್ಗೆ ಯಾಕಂದ್ರೆ ಬರೀ ನಾವು ಡಿಗ್ರಿ ಒಂದ ಅಲ್ವಾ ಮಾಡಿರೋದು ಮಾಸ್ಟರ್ಸ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ ಹಾಗಾಗಿ
ಮತ್ತೆ ಎಕ್ಸ್ಪೀರಿಯನ್ಸ್ ಆದ್ರೆ ಬಹಳ ವರ್ಷ ಆದ್ರೆ ಕೊಡ್ಬೋದಲ್ಲ ಮತ್ತೆ ಇದರಲ್ಲಿ ಬಿ ಬಿ ಐ ಅಲ್ಲಿ ಅಮೌಂಟ್
ಹಾ ಕೊಡ್ತಾರೆ ಅದು ಅದ್ರಲ್ಲಿ ಜಾಸ್ತಿ ಆಗುತ್ತೆ ಮತ್ತೆ ಗ್ಯಾಸ್ ಏಜೆನ್ಸಿ ಸೇಲೆ ಎಲ್ಲ ಮಾಡ್ಬೋದು
ಹ್ಮ್ ನಿಮ್ ಗೆಳೆಯರು ಕೂಡ ಇದನ್ನೇ ಮಾಡಿರೋದ
ಞ ಹ್ಞೂ ಇಲ್ಲ ಒಬ್ಬರು ಬಿ ಸಿ ಎ ಮಾಡಿದ್ದಾರೆ
ಹ್ಮ
ನನ್ನೊಬ್ಬರು ನನ್ನ ಬಿಬಿಯನೇ ಮಾಡಿದ್ದಾರೆ
ಹ್ಮ್
ಹಾ
ನೀವು ಕೂಡ ಬೇರದ್ ಮಾಡ್ಬೋದಿತ್ತಲ್ಲಾ
ಹ ನಮ್ಗೆ ನಮ್ಮ್ ಹುಡುಗರು ಹ ಹ ಜೊತೆಯಲ್ಲಿ ಹುಡುಗೋಯತ್ರಲ್ವಾ ಅದೇ ಶಾಲೆ ಹುಡುಗರೇನೆ ಅವರು ಎಲ್ಲ ಜೊತೆಗ ಇರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ತಗೊಂಡ್ವಿ ಹಂಗಾಗಿ
ಇವಾಗೂ ಕೂಡ ಎಲ್ಲ ಒಂದೇನ ಓದ್ತ ಇರೋದು
ಹಾ ಎಲ್ಲ ಒಂದ ಇವಾಗೆ ಎಲ್ಲ ಮುಗ್ದೋಯ್ತು ಕಾಲೇಜು
ಹ್ಮ್
ಅದಕ್ಕೆ ದಿನ ಬೆಳೆ ಎದ್ದು ಓಡಾಡಿಕೊಂಡು ಬೆಳಗ್ಗೆ ನೆನೆ ಹೊರ್ಸುತ್ತೇನೆ ಕ್ರಿಕೆಟ್ ಆಡೋದು
ಹ್ಮ್ ಮತ್ತೆ ಕೆಲ್ಸಕ್ಕ ಏನು ಅಪ್ಲೈ ಅದು ಮಾಡಿ ಅಲ್ವಾ
ಅ ಇನ್ನೂ ಮಾಡಬೇಕು ಇನ್ನೊೊಂದು ಸ್ವಲ್ಪ ದಿನ ಅದನ್ನು ಮಾಡೋಣ ಅಂತ ನಾವು ಇನ್ನು ಇವಾಗ ಆಗಿದೆ ಅಲ್ವಾ ಹ ಹಂಗಾಗಿ
ಸಿಗ್ತಾವ ಕೆಲ್ಸಗಳು
ಹಾಂ ಸಿಗ್ತವೆ ಹುಡುಕ್ಬೇಕು
ಹ್ಮ್
ಹ್ಮ್
ಓಹ ಹಾಗೆ
ಇಲ್ಲ ಅಂದ್ರೆ ಹ ಇನ್ನುೂ ಇಲ್ಲ ಕೇಳಿಲ್ಲ ಇನ್ನ ನಮ್ಮ ಅಣ್ಣವರ ಎಲ್ಲ ಹೋಗೋ ಜಾಗದಲ್ಲಿ ಕೇೇಳಬೇಕು ಅವ್ರನ್ನ ಕೇಳಿ ಅವ್ರ ಕಡೆಯಿಂದ ಸೇರ್ಕೊಳೋಣ ಅಂತ ನಾವು
ಹ್ಮ್ ಹ್ಮ್ ನಿಮ್ ಅಣ್ಣನು ಕೂಡ ಇದ್ನೇ ಮಾಡಿರೋದ ನೀವ್ ಮಾಡಿರೋದು ಸಬ್ಜೆಕ್ಟ್ ಹ್ಮ್
ಅವ್ರು ಬರೆ ಮಾಡಿದಿದ್ದಾರೆ ಬಿ ಎ ಮಾಡಿದಾರ ಅವರು
ಹಾ
ಹಾಂ ನಾವು ಬಿ ಬಿ ಎ ಮಾಡಿದ್ದೇವಿ
ಹ್ಮ್ ಹ್ಮ್ ಅವ್ರದ ಏನ್ ಕೆಲ್ಸ ಬಿಗದಲ್ಲಿ
ಅದು ಅವ್ರದ್ದು ೇನೋ ಕೆಲಸ ಗೊತ್ತಿಲ್ಲ ಅವ್ರ ಕಂಪ್ನಿಯಲ್ಲಿ ಕೆಲಸ ಇದೆ ಅಂತ ಹೇಳಿದರು
ಹಾ
ಹಾ ಹಂಗೋಗ ಅಷ್ಟೇ ನಾವು ಅಷ್ಟೇ ಯ ಯಾರ್ದು ಏನು ಕೆ ಕೆಲಸ ಏನು ಮಾಡ್ತೀರೋ ಅದೆಲ್ಲ ಏನನು ಕೇಳೋಕ್ಕ ಅವವಲ್ಲ
ಹಾ
ಹಾ
ನಿಮ್ಗೆ ಕೆಲ್ಸ ಸಿಕ್ಕ್ರೆ ಸಾಕು ಅಂತ ಅಂತೀರಾ
ಹ ಸಾಕು ಬೇರೆವ್ರ್ದಲ್ಲ ಕೇಳಲ್ಲ ಯಕಸ್ಮಾತ್ ಇನ್ ಅವ್ರಿಗೆ ಅವ್ರಿಗೂ ಕೆಲ್ಸ ಇಲ್ಲ ಅಂತಂದ್ರೆ ಅವ್ರಿಗೂ ಬೇಜಾರಾಗುತ್ತೆ ಏನ್ ಕೆಲಸ ಮಾಡ್ತೀಯ ಅಂತ ಕೇಳ್ದಾಗ ಹಂಗಾಗಿ ಏನು ಕೇಳಕ್ ಹೋಗಲ್ಲ
ಹ್ಮ ನಿಜ ನಿಜ ಹ್ಮ್ ಮತ್ತೆ ಎಲ್ಲಿಗೆ ಆದ್ರೂ ಹೊರಗ್ ಪ್ರವಾಸಕ್ಕೆ ಹೋಗ್ಬೇಕಾದ ಹೋಗ್ಬೇಕಂತ ಏನಾದ್ರು ಪ್ಲಾನ್ ಇದಿಯಾ
ಹಾಂ ಇದೆ ಇನ್ನು ಮೊನ್ನೆ ತಾನೆ ಹುಡುಗರು ನಮ್ಮ ಇವಾಗ ಮುಗ್ದಿರೋ ಕಾಲೇಜ್ ಹುಡುಗರು ಬರೆ ಬೇರೆಯವರು ಬ್ಯಾರೆ ಅವರಿಂದ ಇರೋರು ಎಲ್ಲ ಕೇಳ್ತಾರೆ ಅಂದ್ರೆ ಬೇರೆ ಊರು ಅಂದ್ರೆ ಇಲ್ಲ ಒಂದ್ ಐದು ಕಿಲೋ ಮೀಟರ್ ದೂರ ಇರೋರು
ಹಾ
ಹಾ ಹುಡ್ಗರೆಲ್ಲ ಹೋಗೋಣ ಅಂತ ಹೇಳ್ತಿದ್ದಾರೆ ನಾವು ಇವಾಗ ಸ್ವಲ್ಪ ಆ ಕೇರಳಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ ಮತ್ತೆ ಆದ್ರೆ ನಮ್ಗೆ ಇಷ್ಟ ತೈಲ ಇವಾಗ ಸ್ವಲ್ಪ ಕ ಕಾಸಿಲ್ಲ
ಹಾ
ಹಾ ಹಾಂಗಾಗಿ ಇವಾಗ ಗಣೇಶ ಹಬ್ಬ ಬೇರೆ ಬಂತು ಅಲ್ವಾ ಗಣೇಶ ಹಬ್ಬೋದಕ್ಕೆ ಓಡಾಡ್ಕೊಂಡು ಬರ್ದೀರಿ ಇವಾಗಿಂದಾನೇ ಮಾಡ್ತಾ ಇದ್ದೀರಿ
ಹಾ
ಹ್ಮ್
ಯಾವಾಗಿದೆ ಗಣೇಶ ಹಬ್ಬ
ಹಾ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕು
ಹ್ಮ್ ಹ್ಮ್ ಓ ಹಂಗೆ ಎಲ್ಲಾರೂ ಕೂಡ ನಿಮ್ ಫ್ರೆಂಡ್ಸ್ ಅದು ಎಲ್ಲಾರ ಕೂಡಿ ಮಾಡ್ತಿರಾ ಅಂತ ಆಯ್ತು
ಹ್ಮ್
ಹ್ಮ್ ಇಲ್ಲ ನಿಮ್ ಏರಿಯಾದಲ್ಲಿ ಇರೋರು ಎಲ್ಲರೂ ಸೇರಿ ಮಾಡೋದಿಲ್ಲ
ಇಲ್ಲ ಇಲ್ಲ ಅವರು ಒಂದೊಂದ್ ರೋಡ್ ಅಲ್ಲೂ ಒಬ್ಬ್ರೊಬ್ರು ಗಣೇಶ ಎಲ್ಲ ನಮ್ಮ ಊರಲ್ಲಿ ಎಲ್ಲ ಒಂದ್ ಅದು ಹದಿನೈದು ಅಡಿ ಮೇಲೇನೆ ಇಕ್ಕದು ಜಾಸ್ತಿ
ಓಹೋ ನಮ್ದ್ರಲ್ಲಿ ಏರಿಯ ಏರಿಯಾದಲ್ಲಿ ಎಲ್ಲರೂ ಸೇರಿ ಒಂದ್ ತರಸ್ಸ್ತಾರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು
ನಮ್ದು ಒಂದು ರೋಡಲ್ಲಿ ನಮ್ದೊಂದು ಮತ್ತೆ ಪಕೂದ್ದು ಬೀದಿಯಲ್ಲಿ ಇನ್ನೊಂದು
ಹಾ
ಮತ್ತೆ ಇನ್ನುಮ್ಮ ನಮ್ಮ ಮುಂದೆ ಇಕ್ಕಿರೋ ಗಣೇಶ ನಮ್ ಗಣೇಶ ಮುಂದೆಗಡೆ ಇನ್ನೊಂದು ಗಣೇಶ ಇಕ್ತಾರೆ ಅದು ನಮ್ಮ ಅಪ್ಪ ಅವರು ಸ್ನೇಹಿತರು ಇಕ್ತಾರೆ
ಹ್ಮ್
ಹಾ ಅವರೆಲ್ಲಾ ದೊಡ್ಡ ದೊಡ್ಡವರು ಅವ್ರ ಇಕ್ತರೆ ನಾವು ಚಿಕ್ ಹುಡುಗುರು ನಾವು ಇಕ್ತಿರಿ ಹಂಗಾಗಿ ಇನ್ನಾನ ಪಕ್ಕದ್ ಬೀದಿ ಅದ್ರೂ ಪಕ್ಕದ್ ಬಿದಿ ಎಲ್ಲ ನಮ್ಮ ಸುತ್ ಸುತ್ತಮುತ್ತ ರೋಡುಗಳಲ್ಲಿ ಒಂದು ಎಂಟು ಗಣೇಶ ಇಕ್ತಿವಿ ನಮ್ಮ ಏರಿಯಲ್ಲಿ
ಹಾ
ಹಾ ರೋಡ್ಗ್ ಒಂದೊಂದು ಗಣೇಶ
ಹ್ಮ್ ನಾಗಿ
ಹಾ
ಮನೆಯಲ್ಲಿ ಏನು ಇಕ್ಕೋದಿಲ್ವಾ.
ಮನೆಯಲ್ಲಿ ಒಂದು ಎರಡು ವರ್ಷ ಇಕ್ಕಿದ್ವಿ ನಾವು.
ಹಾ.
ಆಮೇಲೆ ಅಷ್ಟೇ ಸುಮ್ಮ್ನೆಾಗೋದ್ರೆ.
ಯಾಕೆ.
ಹೂ ಸಾಕು ಅಂತ.
ಹಂಗೆ. ಮತ್ತೆ.
ಮತ್ತೆ ಹೇಳ್ಬೇಕು ನೀವೇನೆ.
ಹ. ಹ್ಮ್ ರಾತ್ರಿ ಊಟ ಏನ್ ಮಾಡ್ಬೇಕಂತಿದ್ದೇ್ರೀ ಮನೇೆಯಲ್ಲಿ ಏನು.
ರಾತ್ರಿ ಊಟ ಅದೇ ಇವಾಗ ಮಾಡ್ತಾರ ಅಲ್ವಾ. ಅಡುಗೆ ಅದನ್ನೇನೆ ರಾತ್ರಿಗೂ ಮಾಡ್ತಾರೆ.
ಹಾ.
ಹಾ ಅದನ್ನೇ ತಿಂದು ಅದು ಮಲ್ವದು.
ಹ್ಮ ಓ ಹಂಗೆ. ಮತ್ತೆ.
ಮತ್ತೆ ಹೇಳ್ಬೇಕು ನೀವೇನೆ.
ಕೆಲ್ಸ ಎಲ್ಲಿ ನೋಡ್ಬೇಕಂತ ಮಾಡಿದ್ದೀರಿ.
ಕೆಲ್ಸ ಇನ್ನೂ ಅಷ್ಟು ಯೋಚನೆ ಮಾಡಿಲ್ಲ.
ಹಾ.
ಯೋಚನೆ ಮಾಡಬೇಕು ಯೋಚನೆ ಮಾಡಿ ಆಮೇಲೆ ಅಲ್ಲಿ ನೀವು ಒಂದು ಸ್ವಲ್ಪ ಹುಡುಕಿ.
ಹಾ.
ನಮ್ಮ ಅಪ್ಪ ಅವ್ರ ಕಡೆಯಿಂದ ಏನಾನ ಸಿಕ್ಕಿದ್ರೆ ಅವ್ರ ಕಡೆಯಿಂದ.
ಹಾ.
ಹಾಂ ಇಲ್ಲಾಂದರೆ ನಮ್ಮ ಅಕ್ಕ ಅವ್ರನ್ನ ಕೇಳ್ತೀನಿ.
ಹಾ ಹಾ ಹಾ.
ಹಾ ಅವ್ರ ಕಡಿಂದ ಸಿಗುತ್ತೆ.
ಹ್ಮ.
ಹ್ಮ್ ಸರಿ ಆಯ್ತು ಧನ್ಯವಾದ.
ಸರಿ ಧನ್ಯವಾದಗಳು.